ಹಾ ಹಲೋ
ಹ್ಮ್ ಆರಾಮೋಡ
ಯ ಆರಾಮ ಪಾ ನೀ ಆರಾಮ
ಹ್ಮ್ ಹ
ಹಾ ಇ ಈಗ ಯದ್ದೇ
ಹ್ಮ್
ಹ್ಮ್
ನೈಟ್
ಕೆಲಸ ಮಾಡಕ್ ಹೋಗಿದ್ದೆ
ನಿನ್ ನೈಟ್ರ ಕೆಲ್ಸ
ಹ್ಮ್
ಹಾ ಹಾ
ಒಂದು ಆಪರೇಷನ್ ಇತ್ತು ಅಪೆಂಡಿಕ್ಸ್ ಆಪ್ರೇಷನ್
ಹಾ ಹಾ ಹೋಗಿದೆನಾ
ಅದೊಂದ ಆಪರೇಷನ್ ಮಾಡ್ತೀವಿ ಬ ನೋಡೋಣ ಒಂದ ಮಾಡಿ ಬಂದು
ಈಗ ಬಂದೆನ ಹ್ಮ್ ಹ್ಮ್ ಹೌದಾ ಮತ್ತೆ ನಡ ಎಕಡೆ ಹೋಗ ಮತ್
ಎಲ್ಲಲ್ಲ
ಏನಿಲ್ಲ ಹೇಳ್ಬೇಕು ಮತ್ತೆ ಕೊಡ್ಬೇಕು
ಎ ಹಾಷ್ಟಲ್ ಅತ್ತಲ್ಲ ಎಂಟ
ಅಷ್ಟಲಾಗಿದೆ.
ಹ್ಮ್
ಹ್ಮ್ ಹ್ಮ ಹ ಹೋಗ್ಬೇಕಿನ ಕಾಲೇಜಿಗೆ ಎಕ್ಸಾಮ ಎಲ್ಲ ಸೂಟ್ ಆ
ಜಮ್ಮದ
ಹೌದಾ
ಹ್ಮ್್ಮ್ಮ
ಹ್ಮ್ ಹ್ಮ್
ವ್ಯಾಪಾರ ನಮ್ ಹಾಸ್ಟೆಲ್ದಾಗ ಇರ್ಬೇಕು.
ಹೌದ
ಹ್ಮ ಹ್ಮ್
ಹ್ಮ್ ಜಳಕ ಗಿಳಕ ಆಗಿಲ್ಲ
ನೋಡ್ಪ ಮಾಡಬೇಕು ಜಳಕ ಇನ್ನ ಜಳಕ ಮಾಡಬೇಕು ಇನ್ನ
ಹ್ಮ್ ಹ್ಮ್
ಹ
ಹ ಎಕ್ಸಾಮ್ ಆಗಣ
ಹ ಎಷ್ಟ ಇದು ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಅ ಹ್ಮ್ ನಾ ನಾಕಕಕದು ನ ಸಿ ನಾಕ್ ನಾಲ್ಕು
ಬಾನ ತಾರಕ ಹ್ಮ್ ಹ್ಮ್
ನಿಮ್ಮ ಯಾವಾಗ ಆಯ್ತು ಹ ಏನಲ್ಲ
ನಮ್ದು ನಮ್ದು ನಾಲ್ಕನೇ ತಾರೀಕು ಆದ ಒಂದು ಒಂದ್ ಮುಗ್ದ ಈಗ
ಹ್ಮ್ ಹ್ಮ್ ಬೆಟಾ
ಹ್ಮ್
ಡಿಗಾವತ್ತುರ್ಡಿಗ
ಎತ್ತುಗ
ಹ್ಮ್ ಅಲ್ಲಿ ಅಡು ಹೊತ ಒಂದು ಸುಮ್ಮ ಗಳೆ ಹೊಡಸ್ನಕ್ಕೆ ಯ ಜಾತ ಬರ್ತದ ಗಳೆ ಹೊಡಿದ್ರ
ಹಾ ಅದನ್ನು ವರದ ಮಲ ಸೀಸನ ಬದ
ಹ್ಮ್ ಸ್ದ ಆರಾಮ ಪಂಡಕ್ಕೆ ಆರಾಮ ಅದೇ ಯಾರ ಬೆಲೆ ಕಲ್ಸಕ ಹೋಗ್ಬೇಕು ಎ ತಕು ಮನ
ಹ್ಮ್
ಕ ಗಳ ಬಂಧನ್ ಕತ ಇ ಕ
ಹ್ಮ್
ಇ ಐತರ ಅ ಪ್ರಸೋತ್ಂಬರ್ನ ಆಯ್ತ ಆ ಒಂದು ಉಪ ಚನ್ನ ಅದ ಕೊತದಾನೆ ಅದೇ ಮಾಡನಾ ಮ ಮುಂಜೆ ನಾ್ತ ಆರ್ ಗಂಟೆಗೆಗ್ ನಾಸ್ತಬೇಕ ಹೋಗದು ಮನ್ಯಗಾದ್ರ ಒಂಬತ್ತತ್ತು ಹ್ಮ್ ಪಾಪ ಅವ್ರು ಅಡಗೆರು ಅವನ್ ಸಲ ಅವ್ನ ಸಲಿಂದ ಮುಂಜೆಯಲ್ಲಿ ಹೊಡೆ ಬರ್ತಾರ ಅಡಗರು
ಆರ್ ಗಂಟೆಗೆ ಅ್ರ ಹಂಗ ಬರ್ತಾರ ಅವ್ರ ಐದ ಗಟೆಗೆ ಬರ್ತಾರೆ ಅಡಗೆ ಮಾಡ
ಪಾಪ ಅವ್ರು ಅಡುಗೆ ಒಂದು ಇದಿದ್ದು ಮಾಡಕ್ ಅಂತ್ರ ಮು
ಹ್ಮ್
ಈಥ ಇವಾಗ ಗ ಸಲ ಮುಂ ಒಂಬ ಗಂಟೆಗೆ ಹ್ಮ್
ಹ್ಮ್ ಹ
ಒಂದಂಗ ಹಟತರಂಗ ಹ್ಮ ಸ ಕಾಲ ಕ ಮಾಡ್ತ ಹೋಗ ಬಿಡ್ತಾನ ಇಲ್ಲಿ ಮಾತ ಬರ್ತಾನ ಏಳು ಗಂಟೆತ್ರ
ಏನೋ ಯಾರಿಗೆ ಗೊತ್ತು ಯಾವ ಕಾಲೇಜು ಎಲ್ಲಿ
ಹೌ ಈಗಡ ಹಂಬರಲ್ಲ ಅಾಲ
ಬೇಗೂಡದ್ರೆ
ಅದಐರಕ್ಕಲ್ಲ ಇಲ್ಲಿ ಮಾಡ ಹ್ಮ್ ಒಮ್ಮೆ ಒಮ್ಮೆ ಏಳ್ಕ್ ಬರ್ತಾನ ಮತ್ತ ಮಧನ ಅಲ್ಲೇ ಗರಗೆ ಹ್ಮ್
ಹ್ಮ ಮಧ್ಯಾಹ್ನ ಊಟ
ಅದಲ್ಲ ಕಾಲೇಜಲ್ಲಿ ಮಾಡ್ತಾನೆ
ಹೌದಾ
ಹ್ಮ್ ನೀ ಇದು ಮಾಡತಲ್ಲ ಯಾವುದೋ ಒಂದು ಪ್ಯಾರಾಮೆಡಿಕಲ್ ಮಾಡ್ತೀನಿ ಅಂದಲ್ಲ
ಪ್ಯಾರಾ ಮೆಡಿಕಲ್ ಮಾಡ್ಬೇಕು ಮತ್ತೆ ಏನ್ ಮಾಡ್ತೀಯಾ ಅದಕ್ಕೂ ಕಾಲೇಜ್ ಹೋಗ್ಬೇಕಾ
ಹೌದೌದು ಎಲ್ಲ ರೋಗ ಗೊತ್ತಾಗ್ತ
ಹಂಗಾಗಿ ಇಲ್ಲಿ ಮಾಡ್ತಪ್ಪ ಅ ನೋ ಮತ್ತೆ ಐಟಿ ಮಾಡಬೇಕತ್ ಮಾಡಿಿ ಮತ್ತೆ ಹೆಂಗ ಮಾಡಮ್ ಮಾಡಳೆ
ಐಟಿಐ ಮಾಡು, ಆರ್‌ಎಬಿ ಇಲ್ಲ ಎಲ್ಲೆಲ್ ಬಿ ಮಾಡುವೆ ಏನು ಓದಿದಾವ
ಹಾ
ಅದು ಐ ಐಟ ಮೇಘ ಸೈನ್ಸ ಮಾಡ ಕುತಿರೋಜನ
ಹಪ್ಪು
ಹಂದಡೆ ಈ ಐ ಟಿ ಐ ಡಿಪ್ಲೊಮಾ ಅಂತ ಮ್ಯಾಲಿಂದ ಆದೇಶ ಬಿಡಿಸಿದ್ರಲ್ಲಾ ಅಲ್ಲಿಂದ ಇ ನ ಕೆಲ್ಸಲ್ಲ ಅಂತಿ ಈಗ ಸುಮ್ ಕಾಲೇಜಕೊಂಡ ನೋಡ್ತೇನಿ ನಾನು ಅವಲ್ಲ ಇಷ್ಟ ಹ್ಮ್ ಸಾರು ಹೊಡಿಯಬೇಕಂತ ಮಾಡಿದ್ ನ
ಹ್ಮ್ ಹ್ಮ್
ನಾವ ಫುಲ್ ಸೈನ್ಸ್ನ ಸ್ಟ್ಯಾಂಡ್ ಅದನು
ಹ್ಮ್ ಹ್ಮ್ ಇದ್ರ ಮ್ಯಾಗ ಅದನದು ಕ್ವಾಲಿಫಿಕೇಶನ್
ಒಂದ್ರ ತಾವಚ್ಚರ
ಹ್ಮ್ ಹ್ಮ್ ಎಲ್ಲ ಕೆಟದ ಹೋದು
ಹ್ಮ್ ಎಲ್ಲ ಕೆಟ್ಟದ ಮತ್ತೆ ಎಟ ಕಡಸ ಮಟ್ಟಾನ ಅಲ್ಲ ಹ್ಮ್ ಮೆಟ್ರ ಅವಪ್ಪ ಫಿಲ್ಟ್ರೇಷನ್ ಅವ ಯಾವಾವ ಅವ ತಲಿ ಕೆಡಸಕೊಂಡ್ ಬಿಟ್ಟ ಮನ್ಸಿ ಆಿಬ ಬಿಟ್ಟಾನ
ಎ ಅಪ್ಪ
ಇಷ್ಟ ಜನ ೋದನೆ ಹ್ಮ್ ಈಗಿದ್ರು ಅ ಮೂಲಮ್ಮನ ಹೆಗ್ ಮಾಡಿದ್ರಲ್ಲ ಅಂತಂತ ಹೇಳಿ ಆ ಎಕ್ಸಾಮ್ ಇದೇ ತೊಳಿಲ್ಲಲ್ಲ ಅಪ್ಲಿಕೇಶನ್ ತೊಳಿಲ್ಲ ಸೈನ್ಸ್ ಮೇಡ ಐ ಟಿ ಡಿಪ್ಲೊಮೋ ಕಂಪ್ಲೀ ಆಗ ಟೆಂತ್ ಮಲೆ
ಅಪ್ಲಿಕೇಶನ್ ತೊಳಲ್ಲ
ಹ್ಮ್ ಅಪ್ಲಿಕೇಶನ್ ತಳಲ್ಲ
ಹ ತೊಗಲ್ ಬಡಾವಲ್ಲ
ಮತ್ತ್ ಹುಡುಗ ಸಮಾಧಾನ ಮಾಡಿದ್ವಿ ಮತ್ತತ್ ಏನ ಮಾಡ್ಕೊಂಡನ ಮತ್ ಕಿರಿಕಿರಿ ಅಂತೇಳಿ
ಎಗೆ ಅತ್ತ ಪೋದರ್ತ ಹನಾವ
ನೌಕ್ರರಿ ಇನ್ನು ಮೂವತ್ ವಯಸ್ಸನ ಯಾವಾಗ ಕಳ್ತಾರ ದೊಡ್ಡ ದೊಡ್ ಆಫೀಸರ್ ಏೋ ಕಳ್ತಾರಲ್ಲ ಅದ ರಕ ಸರ್ ಹಓದಂಬರಿ ರಗಡ ಅಂತಿ ಮತ್ತತ್ ತವ ಆಗರ್ ಗತ್ತಂಗ ಈಗ ಅಗ್ರಿ ಓದಕ್ಕತಾನ್ತ
ಬುಟ್ಟಲ್ ಹಾಕ ಇ ಮೂದ ಕಬಲು ಡಲ್ಲ
ಅವಾ ನೆವಿ ಆಗಿತ್ ಅವ್ನ್ದು
ಹಾ
ನೇವೀ ಬಿಡುಪಾ ನಾ ಒಬ್ಬನೇ ಮಗ ಏನೆ ಮಾಡ್ ದಾಕದೋಗಿ ಹ್ಮ್ ಹ್ಮ್ ದೂರ ಯಾಕ್ ಮಾಡಮ್ಮ ಹ್ಮ್ ದೊಡ್ ದೊಡ್ದು ಒಮ್ಮೆ ದೊಡ್ ನಾಕ ವರ್ಷ್ ದಿಂದ ಮಾಡಲ್ಲ ಅಂದ ಅವ್
ಆ
ಒಮ್ಮೆ ಮಾಡಿದ್ರ ಅರವತ್ತು ವರ್ಷನ್ ಡ್ಯೂಟಿ ಮಾಡ್ತ್ ನಂದಾವ
ನೇವಿ ನಾಕೆ ವರ್ಷ ಇರುದೇನ್ ಡ್ಯೂಟಿ
ಹ್ಮ್ ಯಾಕೆ ಬರ್ತದ ಅಗ್ನಿವೀರ ಮಳೆ ನಾವು ಎಸ್ ಎಸ್ ಸರ್ದಾಗ
ಅಗ್ನಿವೀರ
ಹ್ಮ್ ನಡ್ತಿದೆ ಆಗಲ್ ಬೀಡು ನಮ್ಗೆಲ್ಲಾ ಕೆಲ್ಸ ಒಮ್ಮೆ ಮಾಡಿದ್ರ ಒಂದ್ ಲಕ್ಷದ್ ಪಗರ್ಬೇಕಪ್ಪ ಅಂದ ನಾವು
ಏಪ್ಪು ಹಂಗ ದೊಡ್ ದೊಡ್ದುಕಾದ್ವ
ಹ್ಮ್
ಎಕಡೆ ಸಾಲು ಗ್ರೂಪ್
ಎ ಹ್ಮ್ ಗ್ರೂಪ್ ಗ್ರೂಪ್ ಸಿ ಯಯೋ ಬಿಡ್ತನೆ ದೊಡ್ಡು ಆಫೀಸರು
ಗ್ರೂಪ್ ಸಿದು ಯಾವ ಬರ್ತೊಪ್ಪ
ಈಗ ಒಂದ್ ನಾಕ್ ವರ್ಷ ನೋಡ್ತರ ಮನೆಗ ಲಗ್ನ ಮಾಡ್ತಾರಪ್ಪಾ
ಹ್ಮ್
ಏ ಇಲ್ಲ ಅಣ ಮದ್ವೆನೇ ಆಗಲ್ಲ ಮೂವತ್ ಎರಡು ವರ್ಷ ತನ ತನ
ಮತ್ ನೌಕರಿ ಆಗೈತನ
ಹ್ಮ್ ನಿಂಗೆಲ್ಲ ಒಂದ್ ಪುಟ್ಟ ಹೊಡಿತಾನ ನಾಷ್
ನೇನಿಬೇಕ್
ಆರ್ ಗಂಟೆಗೆ ಹೆಂಗ್ ಹೋತದ ಏಂಡು ಹೋಗ್ ಬಿಡ್ತಾನ ಏ
ಏ ಹೊಡತಾನಯ್ ನಕ್ ಮಕ್ಕಂತಾನ ಇ ನಿದ್ದೆ ಮಾಡ್ತಾನ ಮಾಸ್ತರ್ ಪಾಟ್ ಹೇಳತ್ನ
ನ ನಿಿದ್ದೆ ಮಾಡ್ತ
ಹ್ಮ್ ಆ ಕಾರ್ಯದತ್ತ
ಹ್ಮ್ ಹ್ಮ್ ಬೆಳಿಗ್ಗೆ ಟಿ ಬಿ ಕರ್ಕೊಂಡ ಹೋಗತಾನ ಅಲ್ಲೇ ಮಾಡತಾನ
ಚಿಕ್ಕಂದ ಕಟ್ಟನುತಾನ ಮಾಷ್ಟತಾನ ಅ ರ ಕಟ್ಟದ ಬರ್ತ ಅಂತೇ ಇಲ್ಲಿ ಗೋರ್ಮೆಂಟ್ ಆ ಎಲ್ಲರ ಅಲ್ಲಿದರ
ಅಲ್ಲಿ ಅಷ್ಟಲ ಆದಾನ ಅಲ್ಲಿನ್ ಅಗ್ರಿಕಲ್ಚರ್
ಹಾ
ಕಟ್ಟಬೇಕ ತಿಂಗಳಳಿಗೆ ಎಪ ಕಟ್ಬ
ತಿಂಗಳು ಆಡ್ ಕಡ್ಬೇಕಣ ಅಲ್ಲಿ
ಹೌ
ಹ್ಮ್ ಹ್ಮ್
ಅಂದ್ರ ಆಯ್ತು ಅವಗೆಲ್ಲ ರಗಡ ಆಸ್ತಿ ಅದು ಅರಪ್ಪ ಎಷ್ಟ ಹನ್ನಡ್ ಎಕರೆ ಹೊಲಾ ಆದಾ ಹೊಲಾ ಅದಾ ಆರಾಮ್ ಹೊಲ ಮನಿ ಮಾಡ ಹ್ಮ್ ಒಬ್ಬನೇ ಅನ್
ಹ್ಮ್ ಹ್ಮ್
ಹ್ಞ ಆ ಹೆಣ್ಮಕ್ಳಲ್ಲ ಏನಿಲ್ಲ
ಹ್ಮ್ ಆರಾಮ್ ನೋಗ್ಬೋದು ಆರಾಮ್ ಮಾಡ್ಕೊಂಡು
ಹ ಆರಾಮ ಖಜೂರಿ ಬಾಳೆಹಣ್ಣು ಮುಂಜೆಯಲ್ಲಿ ಹಾಗು ತಿನ್ಸಳ ಒಂಬತ್ತು ವಯಸ ಆಗತ್ತಾನ ಒಂಬತ್ತು ವರ್ಷ ಆಗತ್ತ ಹ್ಮ್ ಹ್ಮ್ ಏನ್ ಈಗಂತ ಯಾರಾರ ಬರ್ರಿ ಅಂತ ನಾ ಹೊಟ್ಟತ ಹೊರದ ಬಿಡ್ತ ಅಂತ ನೋಡ್ತ ಹಲ್ದಾಗ ಮನ್ ವಾಡನ್ ಎದ್ರ ನಿ ವಾಡನ್ ಎದ್ರ ಊಟಾನ
ಏ ಅಪ್ಪ
ಏನ್ಸರ ನಿಮ್ ಸಸ್ಪೆಂಡ್ ಮಾಡ್ಸ ನೋಡ್ರಿ ಆಸೆಲ್ದಾಗ ಎಲ್ಲ ಸಸರೆ ಆಗಲ್ಲ ಮತ್ತ ಲೈಟ್ ಕರೆಕ್ಟ್ ಹ್ಮ್ ಲೈಟ್ ಕರೆಕ್ಟ್ ಆಗಿ ಲೈಟ್ ಕೊಡಚ್ಚಲ್ಲ ಈಗ ಮಳಿ ಬೈ ಹೆಚ್ಚ ಆಗ್ಯದದ
ಹಾ ಲೈಟ್ ಕಂಡ ಬಿಿಡ್ತ ಕೂತ ಇಲ್ಲಿ ನೂರಾಗ
ಹೌದು ಅಕ್ಕ ಸಸ್ಪೆಂಡ್ ಮಾಡ್ ನೋಡಂತಂದ
ಹ್ಮ್ ಹ್ಮ್ ವಾಳ ನಂಜರ್
ಹಿಂಗ ಮಾಡಿ ಹ್ಮ್ ಎರಡ್ ವರ್ಷದಿಂದ ಮತ್ ಒಬ್ಬನ್ ಸಸ್ಪೆಂಡ್ ಮಾಡಿಬಿಟ್ರ ಮೇಡಮ್ ನ
ಹ್ಮ್ ಹ್ಮ್
ಹ್ಮ್
ಹಂಗೆ ಆತಪ ನಮ ದೋಸ್ತ್ ಇದುಗರಿ
ಏ ಇಗ ಮು ಪೂರ್ತನತನ ಒಡತನ ಪುತಿನ ಇಟ್ಟ ಹ ಇವತ್ ಮಳೆ ಅದಂತ ಹೇಳಿ ಈಗ ಉಣಕತ್ತ ದಿನ ಆರು ಗಂಟೆಕ್ ಅಡಗೆ ಹಾಪ್ ನಾಕ ಗಂಟೆಗೆ ಕೊೊತ್ತ
ಹಾ ಹಾ
ಆ ಕಡೆ ಅಡಗಾರ ನಿಿದ್ದ ಮಾಡ್ಸಲ ಇವತ್ತುಾನ ನಿ ಏನಿದ್ದಾನ ಎಡ್ ತಗೋಳ ಇಿಂದಡೆಸ್ತ ಕಾನ